ಹಲೋ ಮೇಡಮ್ ಕೇಳಿಸತಿದಯ
ಹಾ ಕೇಳಸ್ತಾ ಇದೆ
ಏನ್ ಮೇಡಮ್ ನಿಮ್ದ ವಾಯ್ಸೇ ಈ ತರ ಸ್ಲೋನಾ ಇಲ್ಲ ನಿಮ್ ಫೋನೇ ಸ್ಲೋನಾ ಏನು ಕೇಳ್ತಲ್ಲ
ಹಾ ಅದೇ ಹ ನೀನ್ನ್ ನನ್ನ ವಯಸ್ಸ ಕೇಳಿಸತಿದಯಾ
ಸ್ವಲ್ಪ ನಿಧಾನ ಕೇಳಿಸ್ತೀವಿ
ಟ್ಯೂಷನ್ ಮಾಡ್ತಿದ್ದೆ ಮೇಡಮ್..
ಹೌದಾ ಕಫ.
ಚ ನಿಮ್ದು ಕಾಫಿ ಫ್ರೀ ಆಯ್ತಾ
ಹ್ಮ್ ನಮ್ದು ಕಾಫಿ ಆಯ್ತು
ಮತ್ತೇನು ಸಮಾಚಾರ ಮೇಡಮ್ ಮಕ್ಳು ಬಂದಿದ್ದಾರಾ ಟ್ಯೂಷನ್ಗೆ
ಹಾ ಬಂದಿ ಬ
ಹ್ಮ್ ಹ್ಮ್ ಪಿಕಪ್ ಹಾಕ್ಸಿದಾರಾ ಇವಾಗ
ತಾರ ಇವತ
ಮತ್ತೆ
ನೀಏನೆಲ್ಲ ಹೇಬೇಕು ಏನ್ ಮಾಡ್ತಿದ್ದೀರಾ ನಿನ್ ಮಕ್ಳುದ್ರಾ ನಿಮ್ಮಕ್ಕಳು ತೋಷಲ್ವಾ
ಅಲ್ಲೇ ಹೋದ್ರು ಹೋಗ್ ಬಂದ ಒಬ್ಬ ಇನ್ನೊಬ್ಬ ಬಂದಿಲ್ಲ
ಅಷ್ಟು ಬೇಗ ಬ ಅ ಅಷ್ಟು ಬೇ
ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಅದು ಕಂಪ್ಯೂಟರಿ್ ಕ್ಲಾಸ್ಗೆೋಗ್ತಾನಲ್ಲ ದೊಡ್ಡವನು
ಹೌದಾ ಒಂದೆರಡುವರೆ ಗಂಟೆ ಇರುತ್ತೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಎಲ್ಲ ಕಡೆ ಮಾಡದು ನನ್ ಅವರು ಮಾಡ್ತಾರೆ ಬಟ್ ನಾನು ಎರಡುುವರೆ
ಹೌದಾ
ಹಾ
ಹ್ಮ್ ಮತ್ತೆ ನಿಮಗ್ ಸುಸ್ತಾಗಲ್ವಾ ಅಲ್ಲೂ ಡೊ ರಟಿ ಮಾಡ್ಕೊ್ ಬರ್ತೀರಾ ಇಲ್ಲೂ ಎರಡೂುವರೆ ಗಂಟೆ
ಏನ್ ಮಾಡದ ಕಮಿಟ್ಮೆಂಟ್ ಮಾಡ್ಕೊಂಡ ಇರ್ತೀವ ಆ ಚಿಕ್ಕೆ ಏನೇನುೋ ಕಮಿಟ್ ಮಟಗೋಸ್ತರ
ಹೌದೌದು
ಹ್ಮ್ ಬ ಹ ಕಂತ ಇದ್ದಾರೆ ಏನಿಲ್ಲ ಹ ಬು ನಿಮ್ದು ಕೆಲ್ಸ ಎಲ್ಲ ಮುಗಿತಾ ಮನೆ ಕೆಲ್ಸಟ್ಟು
ಹ್ಞೂ ಕೆಲಸ ಎಲ್ಲ ಮುಗಿತ್ತು ಮೇಡಮ್ ಅದಕ್ಕೆ ಫ್ರೀ ಅದೆ ಅಂತ ಮಾಡಿದೆ ಮಧ್ಯಾಹ್ನ ಟೈಮ್ ಮಾಡಕ್ ನೀವು ಸ್ಕೂಲಲ್ಲಿ ಇರ್ತೀರಾ ಬೆಳಗ್ಗೆ ಟೈಮ್ ನನಗ್ ಕೆಲ್ಸ ತ್ತ
ಹೌದು ನಮ್ಮ ಅಚ್ಚಮ್ಮ ನಮ್ಮ ಆಲ ಬದ್ರು ಬಿಡಲ್ಲ ಅಂತ ಹ್ಮ್ ಬುಕ್ಸ್ ಎಲ್ಲ ತರಕ್ ಹೋಗ ನಾಲ್ೆಡ ಐತೆ ಅಂದ್ರೆ ಬ ಎಲ್ಲ ತರಪ್ ಹೋಗೋಣ ಅಂತ ಕರತೀಿ
ಹ್ಮ್ ಏನ್ ಏನ ಕರೀತಿದಾರ ನಿಮ್ಮ ಅತ್ಕಮ್ಮ
ಅತ್ಕಮ್ಮ ಅಲ್ಲ ಹೆಚ್ಚಮ್ಮ
ಎಚ್ಚೆಮ್ಮ ನಾನ್ ಇದ್ಯಾ ಕ ಹತ್ಕಮ್ಮ ಬುಕ್ಸ್ ತರ ಕರಿತೈತೆ ಅಂತ ತಿಿನಿ ಹೆಚ್ಚಮ್ಮ ಹ್ಮ್ ಹ್ಮ್ ಹೌದಾ ಹ್ಮ್ ಹ್ಮ್ ಹ್ಮ್ ಮತ್ತೆ ಈ ಸಾ ಸಟರ್ಡೆ ಸಂಡೇ ಮೇಡಮ್ ಮೊನ್ನೆ ನೀವು ಟೆಂಪಲ್ಗೆ ಹೋಗಿದ್ರರಲ್ಲ ಏನು ಹೇಳಲೇ ಇಲ್ಲ ಅಲ್ಲಿ ಹೆಂಗಯ್ತು ಏನು ಹಗೆ ಅದೇನುೋ ನಾಲ್ಕು ಗಂಟೆಗೆ ತೀರ್ಥ ಸ್ಥಾನ ಅಂದ್ರೆ
ಏ ಅದು ಹೋದ್ ಕೆಲ್ಸ ಆಗ್ಲಿಲ್ಲ ಎರಡು ವಾರ ಹೋಗಿದ್ದೆ ನಾನು ಈಗ ಮೂರ್ನೇವರೆಗ ಸಟ್ಂಡ ಹೋಗ್ಬೇಕು ಹೋಗಣ ಕಕೊಂಡಿದ್ದೀಿ ಏನೇನ್ ಗುತ್ತೊ ಗೊತ್ತಿಲ್ಲ
ಅಲ್ಲ ಮೇಡಮ್ ಓದ್ ಸ್ಯಾಟರ್ಡೆ ಹೋಗಿದ್ರಲ್ಲ ಅವಾಗ ಏನಾಯ್ತು ತ ಎಷ್ಟು ಗಂಟೆ ತೀರ್ಥ ಸ್ನಾನ ಆಯಿತು
ಹೋಗಿದ್ದೆ ನಾಕ ಗಂಟೆಗ ಅಂತ ಹೇಳಿದ್ರು ಬಂದಿದ್ದೆ ವಾಪಸ್ ಸೊ ಈ ಸ್ಯಾಟರ್ಡೆ ಹೋದಾಗ ಮೋಸ್ ೆ ದಿನ ಅಂತ ಹೇಳಿದ್ರು ಕೆಟಗರೀಸ್
ಅದಕ್ಕೆ ಬಂದೆ ಇದು ತೀರ್ಥ ಸ್ನಾನಕ್ಕೆ ಇ ಕಾಣಲ್ಲ ಅಂತು ಇಲ್ಲ
ಅನೆಬಿ ಆಗಿತ್ತಲ್ಲಾ
ಹ್ಮ್ ಹ್ಮ್ ಹ್ಮ್ ಹ್ಮ
ಕೇಳ್ಕೊ್ ಬಂದಿದ್ದೀನಿ ಬಟ್ ಬಾಳ ಚೆನ್ನಾಗಿ ಆಗುತ್ತೆ ಹೋದ್ರೆ ತುಂಬಾ ಜನ ಹೇಳ್ತಾರಲ್ಲ
ಓಯ್ ಸಾಕು ಬರ್ಕ ಬೆಳಗ್ಗೆ ಟೈಮ್ ಇದ್ದ ಮಾಡಡ್ಕೊಂತಾನೆ
ಹೋಗ್ಬೋದು ಮೇಡಮ್ ಹೋದ್ರ ಅಂದ್ರೆ ಏನಪ್ಪ ಅಂದ್ರೆ ನಾಲ್ಕ ಗಂಟೆಯಿಂದ ಒಂಬತ್ ಗಂಟೆ ಒಳಗಡೆ ಬಿ ಓ ಸಿ
ಹೌದಾ
ನಾನಾ ಇರತ್ತು ನಿಮಿಷ ನಾಲ್ಕ ಗಂಟೆಯಿಂದ ಒಳಗ
ಮೇಡಮ್ ದುಡ್ಡು ಎಷ್ಟಾದರೂ ಖರ್ಚು ಮಾಡೋಣ ಮೇಡಮ್ ಕೆಲಸ ಆದರೆ ಏನೋ ಹೋಗೋು ಬರೋಕ್ಕು ಎಲ್ಲದಕ್ಕೂ ಚೆನ್ನಾಗಿ ಮೇಡಮ್ ಏನ್ ಗೊತ್ತಾ ಸುಮ್ನೆ ಏನೋ ಒಂದ್ ಎಕ್ಸ್ಪೆಕ್ಟೇಷನ್ ಇಡ್ತ ಕರ್ಕೊಂಡ ಹೋಗಿರ್ತಿವಿ ಒಂದತ್ರನುೂ ಕೆಲ್ಸ ಆಗಲ್ಲ ತುಂಬಾ ಬೇಜಾರಾಗತ್ತೆ
ಇಲ್ಲ ಅದು ತುಂಬಾ ವಿಶೇಷವಾಗಿರೋ ದೇವಸ್ಥಾನ ಶಿವನ ದೇವಸ್ಥಾನ
ಹ್ಮ್ ಹೌದಾ ಹಾ ಹಾ ಹಾ
ಇನ್ಕ್ಲೂಡ್
ಹ್ಮ್
ಮತ್ತ ಅಂದ್ರೆ ನಂಬಿಕೆನ ಯಾವ ಕಳ್ಕೋಬಾರ್ದು ನಂಬಿಕೆ ಬರ್ಬೇಕು
ಒಂದ್ರಲ್ಲೂ ಕೆಲ್ಸ ಆಗಿಲ್ಲ ಅಂದ್ರೆ ನಂಬಿಕೆ ಕಳ್ಕೊಂಡಲೇಬೇಕು ಏನು ಮಾಡಂಗಿಲ್ಲ
ಯಾರ ಒಂದ್ರಗಾಗಿ ನೊಂದು ಇನ್ನೊಂದ್ರಗ ಆಗ್ಬೋದಲ್ಲ ಅಂಡಷ್ಟಾನ
ಮತ್ತೆ
ಕೆಲವೊಂದು ಹಣೆ ಬರದ್ಮೇಲೂ ರೆಾಗಿರುತ್ತೆ
ಹ್ಮ. ಹೌದೌದು
ಹ ಸ ಎ ಟೈಮ್ ಬೇಕಾಗುತ್ತ ಕೆಲ್ಲವಂದಕ್ಕೆ
ಮತ್ತೇನ್ ಸಮಾಚಾರ ಮೇಡಮ್
ನೀಏನ್ಂತ ಅಂತ ಕುವ
ಹಾಗಂಗಾದ್ರೆ ನೀವೇನು ಉಡುಪ ಉಪಿ ಮಂಗ್ಗಳೂರ್ ಸೈಡ್ ಮಾತಾಡ್ತಿದೀರಿ ಯಾಕ ಕೇಳುವ ಗೀಳುವ ಅಂತ
ಎ
ಉಡುಪಿ ಮಂ್ಗಳೂರು ಸೈಡು ಕೇಳುವ ಕೇಳುವ ಅಂತಾರಲ್ಲ ಹಂಗಗೆ ಹೇಳ್ತಿದ್ದೀರ
ಇದಾ ಸ್ಪೆಷಾಲಿಟಿ ಇವತ್ತೇ ಸ್ಪೆಷಲ್ ಮಾಡಿದ್ದೀರ ಅಡ್ಗೆಗೆ
ಸ್ಪೆಷಲ್ ಏನಿಲ್ಲ ಸೊಪ್ಪು ಸಾಂಬಾರ ಇತ್ತು ಬೆಳಗ್ಗೆದುು ರೈಸ್ ಮಾಡ್ತು
ಅವಾಗ ಅವಾಗ ಸೊಪ್ಪು ತಿನ್ಬೇಕು ಒಳ್ಳೇದಲ್ವಾ ಅರೋಗ್ಯಕೆ
ಈಗ ಹಳ್ಳಿ ಕಡೆ ಎಲ್ಲ ತಪ್ಪಿರುತ್ತೆ ನೀವು ಊರಿಗೆ ಹೋದ ತರ್ರೀ ಅಲ್ಲೆಲ್ಲವು ಜಮೀನಲ್ಲಿ ಹುಟ್ಟಿರುತ್ತಲ್ಲ ತಗೊಂಬಂದು ಕೊಟ್ಟ
ನಾನ ಎ ಹಲ್ಲ ನನ್ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ರಿಲೇಟಿವ್ಸ್ ಹ್ಮ ಯಾಕಂದ್ರೆ ನಾನ ಹೋಗದ ಸ್ವಲ್ಪ ಹೊ ತಿದ್ದ ಬರ್ತೀನ ಹಂಗಾಗಿ ನಮ್ಮ ಅಮ್ಮ ಮತ ಸ್ಥಾನ ಬಂದತ
ಹಾ
ಇನ್ಸೆಕ್ಟ್ಸ್ ಇನ್ಸೆಕ್ಟ್ಸ್ ಅದೇ ರೀತನ್ಗೋಸ್ಕರ ಇಲ್ಲವ
ಇವಾಗಂತೂ ಸ್ಕೂಲ್ ಇ ಸ್ಕೂಲ್ ಇದದೆ ಅಂದಾಗ ಇನ್ನುೂ ಪ್ರಾಬ್ಲಮ್ ಹ
ಮತ್ತೇನು ಮೇಡಮ್ ಸಮಾಚಾರ
ಮತ್ತೆ ಮೇಡಮ್
ಹೇಳಿ ಕೇಳೋಣ ಮೇಡಮ್ ನಿಮಗೆ ಇದು ರೊಟ್ಟಿ ರೊಟ್ಟಿ ತಗೊಳೋರು ಯಾರಾದ್ರೂ ಕಾಂಟ್ಯಾಕ್ಟ್ ಇದ್ದಾರಾ
ವಿಚಾರಸ್್ಬೇಕು ಮೇಡಮ್ ಈಗ ಎಲ್ಲಾ ಟೌನ್ ಒಳಗಡೆ ಮಾಡಿದಾರಲ್ಲ
ಟೌನ್ ಒಳಗಡೆ ಮಾಡಿದಾರಾ
ಅಂದ್ರೆ ರೊಟ್ಟಿಗಳನ ತರ್ಸಿ ಮಾಡ್ತಿದಾರ ನ
ಆ ಥರ ತರ್ಸಿ ಮಾರೋದಲ್ಲ ಮೇಡಮ್ ನಾವೇ ಫ್ರೆಶ್ಾಗಿ ಮಾಡಕೊಡ್ತೀವಿ ತಗಣಾರ ಯಾರಾದ್ರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಪರ್ಮನೆಂಟ್ ಆಗ ಅವರಿಗೆ ವಾರದಲ್ಲಿ ಎರಡು ಟೈಮ್ ಮೂರು ಟೈಮ್ ಬೇಕು ಡಿಲವರಿ ಕೊಡ್ತೀವಿ ಹ್ಮ್ ಹಂಗೇನಾರೂ ಯಾರಾರ ಗೊತ್ತಿರರಿದ್ರೆ ಕಾಂಟ್ಯಾಕ್ಟ್ ಮಾಡ್ಿಸಿ
ಹೌ ಹ್ಮ್
ಹ್ಮ್
ಸ್ಟಡಿಂಗ್ ಗೊತ್ತಿಲ್ಲ ಮೇಡಮ್ ವಿಚಾರ್ಸ್ಕೋಬೇಕು
ಹ್ಮ್ ವಿಚಾರ್ಸಿ ಯಾರಾದ್ರು ಪೇರೆಂಟ್ಸ್ ಹಿಂಗ ಬರ್ತಾರ ಮಕ್ಳ ಬಿಡಾಕ್ ಬಂದಾಗ ಅವಾಗ ಕೇಳಿ ನೋ ರೊಟ್ಟಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತಲ್ಲ ಇವವಾಗಿ ಹೆಣ್ಮಕ್ಳಿಗೆಲ್ಲ ಹಏಂ ಕಡಿಮೆ ರೇಟಿಗೆ
ಅದಕ್ಕಿಂತ ಬೆಟರ್ ಆಿಸಬೇಕು ಸಿಗಾಕೊಳ್ಳಿ ಮೇಡಮ್ ನಮ್ಮಲ್ಲಿ ರೊಟ್ಟಿ ದೊರೆಯುತ್ತದೆ ಒಂದು ರೊಟ್ಟಿಗೆ ಇಷ್ಟು ರೂಪಾಯಿ ಎಂತ ಹಾಕ್ಬಿಟ್ರೆ
ಹ್ಮ್
ಬೇಕಾದಲ್ಲಿ ಸಂಪರ್ಕಿಸಿ ಅಂತ ಹಕ್ಬಿಟ್ರಾಯ್ತು
ಹ್ಮ ಹ್ಮ ಹ್ಮ
ಅದು ವರ್ಕೌಟ್ ಆಗುತ್ತಲ್ವಾ
ಹೌದೌದೌ
ಹ್ಮ್
ಹ್ಮ ಹ್ಮ್ ಕರೆಕ್ಟ್ ಕರೆಕ್ಟ್
ಅದನ್ನು ಒಳ್ಳೇದು ನಮಗ್ ಪರಿಚಯ ಇರೋರು ಏನ್ ಮಾಡ್ತಾರೆ ಅಂದ್ರರು ಒಬ್ಬ್ರಂದ ಒಬ್ರಿಗೆ ಹೇಳ್ತಾರೆ
ಹೌದು ಮೇಡಮ್ ನಿಮ್ಮ ಥಿಂಕಿಂಗ್ ಪ್ರಕಾರ ಯಾವ ರೊಟ್ಟಿ ಚೆನ್ನಾಗ್ ಉಡುತ್ತ ಮೇಡಮ್ ಇದು ಸಜ್ಜೆದು ಚೆನ್ನಾಗ ಇಲ್ಲ
ಪರೋಟ ಓಡುತ್ತೆ ಜಾಸ್ತಿ
ಹ್ಮ್
ಜೋಳದ ರೊಟ್ಟಿ ಹೋಗುತ್ತೆ
ಹ್ಮ್ ಹ್ಮ್ ಇಂತಕ ಯಾವರ ಹ ಯಾವರ
ಸದ ಇದು ಜೋಳದ ರೊಟ್ಟಿಗೆ ಚೆನ್ನಾಗ್ ಹೋಗುತ್ತೆ
ಅದಕ್ಕೆ ನೋಡಿ ಜೋಳ ಮತ್ತೆ ಏನು ಸಮಾಚಾರ
ಮತ್ತೆ
ಹ್ಮ್ ಹೇಳ್ಬೇಕು
ಸಣ್ಣನ್ ಬಂದಿದ್ದ ಟ್ಯೂಷನಇಂದ
ಈಗ ಬಂದರ
ಹ್ಮ್ ಎಷ್ಟು ಬೇಗ
ಅಲ್ಲ ಅಂದ್ರೆ ನಾಲ್ಕೂವರೆಗೆ ಹೋಗ್ತಾರಲ್ಲ ನಾಲ್ಕೂವರೆಿಂದ ಏಳುವರೆ ಎರವಾರ ಆಯ್ ಆಕ್ಚುಲಿ ಅದ ಇರೋ ಒನ್ ಅಂಡ್ ಹಫ್ರ್ ಅಷ್ಟು ಹ್ಮ
ನಾವವು ಬೆಳಗ್ಗೆಯಿಂದ ಏನ್ ಟ್ರೈ ಮಾಡಿಲ್ಲ
ಹ್ಮ್
ಅಂದ್ರೆ ಬೆಳಿಗ್ಗೆ ಟೈಮ್ ಆದ್ರೂ ಚೆನ್ನಾಗ್ ಹೊರ್ಕೊಟ ಅವತಗೆ
ಹೌದಾ ಹ್ಮ್ ಹ್ಮ್ ಹ್ಮ್
ಸಾಯಂಕಾಲ ಆದ್ರೆ ವರ್ಕೌಟ್ ಆಗಲ್ಲ ಏನ್ ಮೇಡಮ್ ಟೂಷನ್ ನನ್ಗೆ ಸ ಬೆಳಿಗ್ಗೆ ಆದ್ರೆ
ಅದೇ ಅದೇೇ ಹ್ಮ
ಮತ್ತೆ ಬೆಳೆಗೆ ಸಂಕಲ್ಪ ಆದ್ರೆ ಒಳ್ಳೆ ಇದಾಗುತ್ತೆ ಹ್ಮ
ಹ್ಮ
ಆಯ್ತು ಮೇಡಮ್ ಮಾಡ್ತೀನ್ ತಗಳ